ಹಲೋ
ಹಲೋ ಸರ್ ನಮಸ್ತೆ
ಹಾ ಮೇಡಮ್ ಹೇಳಿ ನಮಸ್ತೆ
ಸರ್ ಆಯ್ತಾ ಊಟ?
ಇನ್ನ ಇಲ್ಲ ಮೇಡಮ್ ಹೇಗ್ ಮಾಡ್ಬೇಕು‌. ನಿಮ್ದು ಮೇಡಮ್?
ನಮ್ದು ಇನ್ನೂ ಇಲ್ಲ ಸರ್ ಇವಾಗ ಮಾಡ್ಬೇಕು
ಏನ್ ಮಾಡ್ತಿದ್ದೀರಾ ಮೇಡಮ್ ಮನೆ ಹತ್ರ ಮಾಡಳೆ
ಮನೆ ಹತ್ರ ಏನಲ್ಲ ಸರ್ ಹಸೋ ಇತತ್ತು ಹಸೋ ಕರು ಹಾಕ್ತಾ ಇತ್ತು ಹಂಗಾಗಿ ಸು ಕಡೆ ನೋಡ್ಕೊಂತ ಇದ ಇದ್ವಿ
ಹೌದಾ ಮೇಡಮ್ ಮಳೆ. ಇಲ್ಲ ಮೇಡಮ್ ನಮ್ಗಿನ್ನು ಮಳೆನ ಹತ ಮಳೆ ಹುದಿಲ್ಲ ಏನಿಲ್ಲ ಮೇಡಮ್ ಮಳೆ ಮಳೆ ಹಯ್ದಿಲ್ಲ ಮೇಡಮ್ ನಮ್ಗೆಂತ
ಹೌದಾ ನಮ್ಗೆ ಪರವಾಗಿಲ್ಲ ಮಳೆ ಆಗಿದೆ ಟು ಡೇಸ್ ಇಿಂದ ಮಳೆ ಆಯ್ತು ನಮ್ಗೆ.
ಮೇಡಮ್ ನಮ್ಗೆ ಮಳೆನೇ ಇಲ್ಲ ಮೇಡಮ್ ನಮ್ಗೆ.
ಮಳೆ ನಮಗ್ ಎರಡು ದಿನದಿಂದೆ ಚೆನ್ನಾಗ್ ಮಳೆ ಆಗಿದೆ.
ಹ್ಮ್ ಬೆಳೆ ಅ ಮೆ ಮೇಡ್ ಮಳೆ ಮಳೆ ಏನಾದ್ರು ಇಲ್ಲ ಅಂತ ಅಂದ್ರೆ ಬೆಳೆ ಹೆಂಗ್ ಬೆಳೆಯದು?
ಬೆಳೆ ಹೆಂಗ್ ಬೆಳಿಯದ ಅಂದ್ರೆ ಹೆಂಗ್ ಬೆಳೆಯಂಗಿಲ್ಲ ಮಳೆನೇ ಬರ್ಬೇಕಲ್ವಾ ಎಲ್ಲದು ಕೂ ಮಳೆನೇ ಅವಲಂಬಿತ
ಹ ಮಡ ಮಂಗಾದ್ರರೆ.
ಗಾಯ್ಬೇಕಕ್ ಏನ್ ಎಲ್ರಿ ಸರ್ ಈ ಸತಿ ಈ ಮಳೆ ಚೆನ್ನಾಗ ಆಗ್ಬೇಕಾಗಿತ್ತು. ಇತ್ತು ಮಳೆ ಮಳೆನೇ ಇಲ್ವಲ್ಲ ಈ ಸಲ ಬರಗಾಲನೇ ಜಾಸ್ತಿ ಏನಗ್ಬಿಟ್ಟೈತೆ
ಹೌದು ಮೇಡಮ್
ನೋಡಿ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಇದೇ ಆ ಹೋಗ್ಬಿಟ್ಟೈತೆ ಮಳೆ ಇಲ್ಲ ಮಳೆ ಇಲ್ಲ ಅಂದ್ರೆ ಹೆಂಗ್ ಬೆಳಿತಾರೆ ಜನ ಊ
ಮೇಡಮ್ ನಾವು ಪ್ರದೇಶಗಳಿಗೆಲ್ಲ ಹೋಗಿದ್ದು ಅಲ್ಲೂ ಮಳೆ ಕಮ್ಮಿ ಇದೆ ಮೇಡಮ್
ಎಲ್ಲಾ ಕಡೆನೂ ಈ ಸತಿ ಹೇಳ್ತಾಲ್ವಾ ಎಷ್ಟೋ ಪರ್ಸೆಂಟ್ ಈ ಸತಿ ಮಳೆನೆ ಕಮ್ಮಿನೇ ಇದೆ ಈ ಸತಿ
ಹೌದು ಮೇಡಮ್
ಓ ಸತಿಗಿಂತ ಈ ಸತಿ ಮಳೆ ಕಮ್ಮಿ
ಮೇಡಮ
ನೋಡ್ಬೇಕು ಏನ್ ಮಾಡತ್ತೆ ಬವ ದೇವ್ ಇಚ್ಛೆನೆ ಅಲ್ವಾ ಎಲ್ಲಾ ನಡಿಯೋದು
ಹೌದು ಮೇಡಮ್ ನಮ್ಮ ಕಾಯಿಲಿ ಏನಿಲ್ಲ ಮೇಡಮ್ ಅದು
ಹೌದು
ಹ್ಮ್ ಮತ್ತೆ ಮೇಡಮ್ ಇನ್ನು ಊಟ ಯಾಕೆ ಎಷ್ಟು ತಾಗ ಮಾಡಿಲ್ಲ
ಇಲ್ಲ ಸರ್ ಅದೇ ಹಸು ಕರುವ ಆಗ್ತಿತ್ತಲ್ಲಾ ಆ ಕಡೆ ಸ್ವಲ್ಪ ಗಮನ ಆಗಿ ಊಟ ಇನ್ನು ಲೇಟ್ ಆಗುತ್ತೆ ಇವಾಗ ಒಂದ್ ಇವತ್ತೊಂದ ದಿವಸ
ಹೌದಾ ಮೇಡಮ್
ಹ್ಮ್ ಬೆಳ ಬೆಳಗ್ನೆ ಮುದ್ದೆ ತಿಂದುನ್ಬಿಟ್ಟಿತ್ತುವಲ್ವಾ ಹಂಗಾಗಿ ಹೊಟ್ಟೆ ಆಶು ಬೇರೆ ಆಗಿಲ್ಲ
ಮೇಡಮ್ ಬೆಳ ಬೆಳಗ್ಗೆ ಮುದ್ದೆ ತಿಂದ್ರೆ ಹೊಟ್ಟೆ ಹಸಿವು ಆಗಲ್ಲ ಮೇಡಮ್
ಬೆಳ ಬೆಳಗ್ಗೆ ಮುದ್ದೆ ತಿಂದ್ರೆ ನಮ್ಗೆ ಆಶುವಾಗಲ್ಲ ಮುದ್ದೆ ಊಟ ಮಾಡೋದ್ರೆನೆ ಗಡತ್ತಗ ಆದು ಬೇರೆ ಇನ್ನೇನು ತಿಂದ ಬೇಗ ಹೊಟ್ಟೆ ಹಸುವಿತ್ತೆ
ಮೇಡಮ್ ಮತ್ತೆ ಬ್ಯಾರೆ ಜನಗಳೆಲ್ಲ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತ ತಿಂತಾರೆ ಅವ್ರಿಗೆ ಹೊಟ್ಟೆ ಹಸಿವು ವಾಗುತ್ತೆ
ಇದರ್ಗೂ ಮಧ್ಯಾಹ್ನ ಊಟ ಮಾಡಬೇಕ ಅಂತ ಅನ್ಸುತ್ತೆ
ನು ಅಷ್ಟೇ ಅದ ಏನ್ ಗೊತ್ತಾ ಅವ್ರರಿಗೆ ಟೈಮಿಂಗ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಇಷ್ಟ ಇಷ್ಟು ಇಷ್ಟು ಇಷ್ಟು ಅಂತ ನಾವು ಸ್ವಲ್ಪ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಲೇಟ್ ಆಗಿ ತಿಂದಿರ್ತೀವಿ ನಮಗೆ ಅದು ಇದಾಗ್ಬಿಡುತ್ತೆ ನಾವ್ ಲೇಟ್ ಆಗ ಊಟ ಮಾಡ್ಬೇಕು ಅನ್ಸುತ್ತಿ
ಹ್ಮ್ ನಮ್ಗೇನ್ ಟೈಮ್ ಇಸನ್ ಅಡ್ಜಸ್ಟ್ ಆಗಿಲ್ಲ ಮೇಡಮ್
ನಾ ಇಂತ ಟೈಮಿಂಗ್ಸ್ ಎಂತೇಏನಿಲ್ಲ ಊಟಕ್ಕೆ ಟೈಮ್ ಇತ್ತ ಆ ಟೈಮ್ ಯಾವಾಗ ಇರುತ್ತ ಅವಾಗ ಊಟ ಮಾಡ್ಕೊಬಿಡೋದು
ಹೌದ ಹೌದುನು ಊಟ ಟೈಮ್ ಅಡ್ಜಸ್ಟ್ ಮಾಡ್ ಕಣಂಗಿಲ್ಲಲ್ಲ ಮೇಡಮ್
ಊಟ ಟೈಮಿಂಗ್ಸ್ ಅಜೆಸ್ಟ್ ಮಾಡ್ಕೋಬೇಕು ಯಾಕೆಂದ್ರೆ ಆರೋಗ್ಯ ಕೆ ಇಡ್ತಾ ಇರದೇ ಟೈಮಿಂಗ್ಸ್ ವ್ಯತ್ಯಾಸ ಆಗೇನೆ ಊಟ ಎಲ್ಲ ಆರೋಗ್ಯಕ್ಕೆ ಇಡ್ತಾ ಇರೋದು ಆದ್ರೆ ಏನ್ ಮಾಡ್ತ ಇತೀರಾ ನಮ್ ಕೆಲ್ಸದು ಒತ್ತಡ ಮತ್ತೆ ಏನೇನೋ ಇರ್ತಾವಲ್ಲ ಹಂಗಂಗಾಗಿ ಊಟದ್ದ ಕಡೆ ಗಮನ ಕಮ್ಮಿ ಆಗತ್ತತಿ ಮುಗಸಬಿಟ್ಟ ಮಾಡೋಣ ಇದು ಮಾಡೋಣ ಇದೊಂದ ಮುಗಸ ಮಾಡೋಣ ನಂಗ ಆತಿ
ಹೌದು
ಮುಕ್ಸ್ ಮಾಡೋಣ ಮುಕ್ಸ್ ಮಾಡಣ ಅದೇ ಹೇಳಿಲ್ ಆ ಬೆಳಗ್ಗೆನೆ ಮುದ್ದೆ
ಹ್ಮ್ ಸಾಂಬಾರು ಮೇಡಮ್
ಸಾಂಬಾರು ಬಸ್ಸಾರು ಮುದ್ದೆ ಸರ್ ಮಳೆಕೆ ಹಳ್ಳಿ ಕಾಳ ಬಸ್ಸಾರು
ಹೌದಾ ಮೇಡಮ್ ನಿಮ್ ಕಡೆನು ಹುಳ್ಳಿ ಕಾಳು ಬೆಳತಿದ್ದೀರಾ ಮೇಡಮ
ಇಲ್ಲ ಸರ್ ನಮ್ಗೇನ್ ಅದರ ಎಲ್ಲಾ ಬೆಳೆಯಕೆಲ್ಲ ಏನಿಲ್ಲ ತಗೊತೀವಿ ನಾವ್ನು ಇಲ್ಲಾ ನಂಗ ರಿಲೇಷನ್ ಅಲ್ಲಿ ಯಾರಾರ ಕೊಡ್ತಾರ ಅವ್ರ ಹತ್ರ ಇಸ್ಕಂತ ಹ್ಮ್ ಬೆಳೆಯದೇನೆಲ್ಲ ಬೆಳೆಯದೇನಿಲ್ಲ ಎಲ್ ಬೇಳೆದೀರಾ ಏನು
ಮಳೆಇಲ್ಲ ಏನ್ ಇಲ್ಲ ಮೇಡಮ್ ಏನ್ ಬೆಳಕ್ ಆಗುತ್ತೆ
ನಮ್ಗೂ ಬೆಳೆಯುವ ಅಷ್ಟೇನ್ ಜಾಗ ಏನಿಲ್ಲ ಹಂಗಾಗಿ ಯಾರು ರಿ ವೇಶನ್ ಕೊಡ್ತಾರೆ ಅ್ರ ಅಂಗಡಿಲಿ ತಗತಿ
ಹೌದೌದು ಮೇಡಮ್ ಅಂಗಡಿಲಿ ತಗೋಳಕ ರೈಟ್ ಜಾಸ್ತಿ ಅಲ್ವಾ ಮೇಡಮ್
ಹ ರೈಟ್ ಜಾಸ್ತಿನ ಏನ್ ಮಾಡಕ್ ಆಗತ್ತೆ ಹೊಟ್ಟೆ ಪಾಡು ತಿನ್ನಲೆ ಬೇಕಲ್ವಾ
ಹೌದು ಮೇಡಮ್ ಅಂದ್ರೆ ಹಸ್ಕೂಡ್ ಇರಾಕ್ ಆಗಲ್ವಲ್ಲ ಮೇಡಮ್
ಈಗೆಲ್ಲ ತರಕಾರಿ ಆಗ್ಲಿ ಊಟ ಆಗ್ಲೆಲ್ಲಾ ಇದು ಇದಾಗ್ಲಿ ಐಟಮ್ ಆಗ್ಲೆ ಎಲ್ಲ ಕೊಂಡ್ ತಿನ್ನದ ಎಲ್ಲಾರು ತಗೊಂತಾ ಇಲ್ವಾ
ಹ ತಗೋತಿದಿದ್ದಾರೆ ಮೇಡಮ್ ಎಷ್ಟೋ ಜನ ಪಾಪ ಹೊರದೇಶಿಂದ ಬಂದು ದುಡ್ಕೊಂಡ ತಿಂತಿದ್ದಾರೆ ಮೇಡಮ್
ಮನ್ಷ್ ಇರದೇನೇ ದುಡ್ಕೊಂಡ ತಿನ್ನಕ ಅಂದ್ಮೇಲೆ ದುಡಿಲೇಬೇಕು
ಹೌದು ಮೇಡಂನ ಕೆಲವರಿಗೆ ಒಂದ ಅಪ್ಪತ್ತದ ದೊಡ್ರ ಅಲ್ವಾ ಮೇಡಮ್ ಜೀವನ ನಡೋದ ಅವ್ರದ್ದ ಮಾಗಲು ಮೇಡ್ ಮಾಗ್ಲು ಏನ್ ಮಾಡ್ತಿದ್ದಾರೆ
ಮಗಳು ಓಡ ಆಡ್ತಾ ಇದ್ದಾರೆ
ಎಲ್ಲಿ ತೋಟತಾವ್ ಇದ್ದೀರಾ ಮೇಡಮ್.
ಹ ಸರ್ ತೋಡ್ತಲ್ಲಿ ದನ ಹಸು ಕರು ಹಾಕಿತ್ತಲ್ಲ ಅಲ್ಲಿ ಕರ್ಕೊಂಡ್ ಬಿಟ್ಕೊಂಡ್ ಆಟ ಇದ್ದೀವಿ ಅವಳು ಆಟ ಆಡ್ತಾ ಇದ್ದಾಳೆ.
ಹೌದಾ ಮೇಡಮ್
ಹ್ಮ್ ಓಡಾಡ್ತಿದ್ಲು ನಾವು ಒಳ್ಳನ ಬಿಟ್ಕೊಂಡು ಸ್ವಲ್ಪ ಕೆಲ್ಸ ಇತ್ತು ಕೆಲ್ಸ ಎಲ್ಲಾ ಮುಗಿಸಗಿ ಇದ್ದವಿ ಹಂಗೆ ಓಡಾಡ್ಕೊಂಡು
ಪರವಾಗಿಲ್ಲ ಮೇಡಮ್ ನೀವು ಪರವಾಗಿಲ್ಲ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಿದೀರ ಮನೆ ಹತ್ರ
ಮಾಡ್ಬೇಕಲ್ವಾ ಮಾಡಿ ಇನ್ನೇನ್ ಮಾಡ್ಬೇಕು ಮನೆತ ಕುೂತ್ಕೊಂಡು ವೇಸ್ಟ್ ಮಾಡ ಟೈಮ್ ವೇಸ್ಟ್ ಮಾಡ್ಬಾರ್ದು ಅ ಲೀಸ್ಟ್ ಇರೋ ಟೈಮ್ ಅಲ್ಲಿ ಅದನ್ನಾರ ಏನಾರೋ ಮಾಡ್ಕೊಳ್ಳೇಬೇಕಲ್ವಾ
ಹೌದು ಮೇಡಮ್ ಮೇಡಮ್ ಕರೆ ಎಂತ್ದು
ಹೆಣ ಗರು ಹಾಕಿದೆ
ಹ ಒಳ್ಳೆ ಲಕ್ಷ್ಮೀಕರ ಮೇಡಮ್
ಹಾ. ಇವತ್ ಯಾಕೊ ಎರಡು ಹಾಕಂಗಿತ್ತು ಫಸ್ಟ್ ಒಂದ್ ಕರು ಕಟ್ಟಿ ಒಂದ್ ಒಂದು ಹಸು ಆಕಂಗಿಂದೇ ಅಂತ ಒಂದ್ ಕಟ್ಟಿದ್ವಿ ಇನ್ನೊಂದ ಹಸು ಆಕಂಗಿರ್ಲಿಲ್ಲ ಅಂತ ಸ್ನಾನ ದಿವವಿ ಹಸನೇ ಫಸ್ಟ್ ಹೋಗಿ ಹಾಕ ಬಂದ್ಬಿಟ್ಟೈತೆ ಮೇಯ್ಯಕಟ್ಟಿದಿವಿ ಮೇಯ್ಯಕ್ ಹೋಗತಾವೆ ಕರು ಹಾಕೇತಿ.
ಪರವಾಗಿಲ್ಲ ಮೇಡಮ್ ಮತ್ತೆ ಅಲ್ಲಿಂದ ತರೋದೆಂಗೆ ಮೇಡಮ್ ಕರ.
ಅದು ಮೇಯ್ಯಕ್ ಹೋಗಿರೋತವೇ ಕರು ಆಕಾಂಗಗೈತೆ ಅಲ್ಲಿಂದನೇ ಒಡ್ಕೊಂಡ್ ಕರ್ಕಂಬಂದ್ರು ಅಷ್ಟ್ ಬೆಳಗ್ಗೆ ಇನ್ನು ಹಂಗೆ ನಿಂತೈತೆ ಇವಾಗ ವಡ್ಕಾ ಬಂದಿರೋದು ಹಾ ಅಲ್ಲೇ ಕರು ಹಾಕಂಗಗೈತೆ ಅಂತ ಹೊಡ್ಕೊಂಬಂದ್ ಮನೆ ಕಟ್ಟೋರೆ ನಾವೆಲ್ಲಾ ಒಳಗ್ ಬಂದಿದೀವಿ ಕರು ಹಾರುಚ್ಕೊಂತೈತೆ ಅಲೆ ಕರು ಹಾಕಂಡ್.
ಹಾ ಅಲೆ ಕರು ಆಗ್ಕ್ಬಿಟ್ಟಿದೆ.
ಹ ಕರು ಹರ್ಚ್ಕೊಂಡಾಗ್ಲೇ ಹೋಗಿ ನೋಡ್ ಹಾಕೊಂಬಂದ್ವಿ ಯಾವಾಗ ಹೋಗಿ ಕರು ಆಕೆೈತಲ್ಲ ಯಾವ್ದೋ ಅರ್ಚ್ಕೊಂತೈತೆ ಅಂತ ನೋಡಿದ್ರೆ ಇದೇ ಆಕೆೈತೆ ಫಸ್ಟ್. ಸ್ನಾನ ಮಾಡ್ಸಿ ಅದುನ್ನಕಿ ಹೊಡ್ದಿದ್ವಿ ಮೇಯ್ಯಕ್ಕೆ ಆದೋಗಿ ಕರ ಹಾಕಬಂದೈತೆ ಬೆಳಗೇನೇ ಇದ್ ಮಾಡ್ ಸ ಒಳಗ್ ಕಟ್ಟಿದಿವ್ ಅದ್ ಇನ್ನು ಹಂಗೆ ನಿಂತೈತಿ.
ಹ್ಮ್.
ಇವತ್ ಎರಡ ಆಗುತ್ತೆ ಅಂತ ಆಸೆಯಿಂದ ಇದ್ವಿ ಹೇಳಿ ಸರ್.
ಅದೃ ಅದೃಷ್ಟವಂತ್ರು
ಅದೃಷ್ಟ ಅಷ್ಟೇ ಕಷ್ಟ ಇದೆ ಹಂಗೇನೆ ಸರ್.
ಹೌದ ಮ್ಯಾಮ್ ರೇಟ್ ಏನಾದ್ರು ಕಮ್ಮಿ ಇದಿಯಾ ಹಾಲಿಂದು.
ಇಲ್ಲ ಇಲ್ಲ ಎಲ್ಲಾ ಕಡೆ ಏನೀನ್ದ್ಯೋ ಸೇಮ್ ಅದೇ ಬರುತ್ತೆ ನಮ್ಗುನು ಏನು ಅದ್ರಲ್ಲೆಲ್ಲಾ ಏನಿಲ್ಲ ಎಲ್ಲಾ ಕಡೆ ಏನಿದ್ಯೋ ಹಂಗೇನೆ ನಮ್ಗುನು ಏನ್ ನಂಗೇನ್ ಸ್ಪೆಷಲ್ ಆಗಿ ಹಾಗ ಕೊಡ್ತಾರೆ. ಗೊತ್ತಿಲ್ಲ ಸರ್ ಅದೆಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲಾ ನನ್ಗೆ. ನಮ್ಮ ಹಸ್ಬೆಂಡ್ ಅವ್ ಕರ್ಕೋಡದು ನಮ್ಮ್ ಹಸ್ಬೆಂಡ್ ಹೋಗ್ ಹಾಕ್ತಾರೆ.
ಆದ್ರು ಬೇಗ ಏನ್ ಐಡಿಯಾ ಇಲ್ಲ.
ನಂಗೇನ್ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ.
ಹ್ಮ್ ಹ್ಮ್ ಮತ್ತೆ ಮೇಡಮ್.
ನಿಮ್ಗೆ ನಿಮ್ಮ ದನ ಹೊಸು ಕರು ತೋಟ ಎಲ್ಲ ಇದ್ದೀಯ ನಮ್ಗೆ ನಾವೇ ನಮ್ ಗೊತ್ತಾ ಸರ್ ಅದೇನು ಮಳೆ ಬರದೆಲ್ಲ ಭಗವಂತ್
ಅಲ್ಲಾ ಮೇಡಮ್ ಮೋಡ ಕವಿದ ವಾತಾವರಣ ಇದೆ.
ಎಲ್ಲಾ ಕಡೆನುೂ ಇದೆ ಒಂದೊಂದ್ಸತಿ ಬಿಸ್ಲ ಹತುತ್ತೆ ಒಂದೊಂದ್ಸತಿ ಮಳೆ ಬರಂಗಗತೈತೆ. ನೋಡ್ಬೇಕು ಗೊತ್ತಿಲ್ಲ ಇವತ್ ಏನ್ ಮಾಡುತ್ತೆ ಅಂತನೂ ಗೊತ್ತಿಲ್ಲ.
ಅದಕ್ಕೆ ಮೇಡಮ್ ಮಳೆ ಏನಾರು ಬರೋ ಮುನ್ಸೂಚನೆ ಇದೆಯಾ ಅಂತ ಕೇಳ್ದ ಮೇಡಮ್.
ಇಲ್ಲ ಇಲ್ಲ ನಮ್ಗೆ ಗೊತ್ತಾಗಲ್ಲ ಅದೆಲ್ಲ ನಿಮ್ ಕಡೆ ಆಗದು ನಮ್ ಕಡೆ ಆಗದು ಎಲ್ಲಾ ಏನ್ ಹೇಳಕ್ ಆಗುತ್ತಾ ಯಾವ್ ಕಡೆ ಆಗ್ಬೇಕು ಯಾವ್ ಕಡೆ ಬಿಡ್ಬೇಕು ಅನ್ನೋದು ಅವ್ರಿಗ್ ಬಿಟ್ಟಿದು. ಏನ್ ಸರ್ ನಿಮ್ದು ಬೆಳಿಗ್ಗೆ ತಿಂಡಿ ನಿಮ್ದೇನ್ ಸರ್ ಬೆಳಗ್ಗೆ ತಿಂಡಿ.
ಮೇಡಂ ಬೆಳಿಗ್ಗೆ ಅಮ್ಮ ಚಪಾತಿ ಮಾಡಿದ್ರು.
ಹ್ಮ್.
ಚಪ್ಪತಿ ತಿಂದು
ಹ್ಮ.
ಏನ್ ಮೇಡಂ ಮಾಮೂಲಿ ಮನೆ ಹತ್ರ ಇದ್ದು ಮಳೆ ಬರಂಗಿತ್ತಲ್ಲ. ಮೇಡಮ್ ಪಲ್ಯ ಒಂಥರ ಗೊಜ್ಜ್ ಮಾಡ್ದಂಗ್ ಮಾಡಿದ್ರು ಮೇಡಂ.
ಎಂತ್ರು ಗೊಜ್ಜು ಸರ್.
ಹೇ ಈರುಳ್ಳಿ ಹಾಕಿ ಒಂದಚೂರ್ ಮಸಾಲ ಹಾಕಿ. ಆ ಸಾಂಬಾರಲ್ಲಿ ಮಾ ನಾವು ಉಳಿ ಸಾರ್ ಮಡುದ್ರೆ ತೆಳ್ಳುಗಿರುತ್ತೆ ಮೇಡಂ.
ಹಾ
ಅದನ್ನೇ ಸ್ವಲ್ಪ ಗಟ್ಟಿಗೆ ಮಾಡಿ ಗೊಜ್ತರ ಮಾಡಿದ್ರು ಚಿತ್ರನ ಗೊಜ್ ಮಾಡ್ತಾರಲ್ಲ ಮೇಡಮ್ ಆ ಟೈಪ್ ಮಾಡಿದ್ರು ಮೇಡಮ್
ಹ್ಮ
ಹಂಗಾಗಿ ಅದೇ ಒಂದ್ ಸ್ವಲ್ಪ ತಿನ್ಕೊಂಡು ಇದ್ದ ಮೇಡಮ್ ಮನ ಮತ್ರಸಭ ಮಳೆ ಬರೋ ಮುನ್ಸೂಚನೆ ಇತ್ತಲ್ಲ
ಹ್ಮ್
ಏನಾದ್ರು ಹಸುಗು ಮ್ಯಾಕೆಗಳಗು ಸ್ವಲ್ಪ ನೆನೆಬಾರ್ದಲ್ವಾ ಏನಾದ್ರು ಅದಕ್ಕೆ ಸೇಫ್ಟಿ ಮಾಡ್ಬೇಕ ಕಲ
ಹ್ಮ ಹ್ಮ ಹ್ಮ
ಹಂಗಾಗಿ ಆದಾರ ಏನು ಕೆಲ್ಸ ಮಾಡೋಣ ಅಂತ ಸೇಫ್ಟಿ ಮಾಡ್ತಾ ಇದ್ದೆ ಮೇಡಮ್ ಮೇಡಮ್
ಮೇಕೆಗಳು ಇದ್ಯಾಾ
ಹ್ಮಞ ಮೇಡಮ್ ಎರಡು ಎರಡು ಮ್ಯಾಕೆ ಇದ್ದಾವ ಒಂದು್ ಕರು ಇದೆ
ಹ್ಮ್
ಹಂಗಾಗಿ ಅವನ್ನೇ ಮೇಸ್ಕೊಂಡ್ ಇದ್ ಮಾಡೋದು ಮೇಡಮ್
ಏನು ಮಾಡ್ಲೇಬೇಕಲ್ವಾ ರೈತರಗ ಇದ್ದೆ ಅಂದ್ಮೇಲೆ
ರೈತ್ರ ಹುಟ್ಟಿದ್ಮೇಲೆ ಏನಾದ್ರು ಸಾರ್ಥಕ ಮಾಡ್ಲೇಬೇಕಲ್ಲ ಮೇಡಮ್
ಹೊಟ್ಟೆ ಪಾಡಿಗಾರ ಆಗ್ಲಿ ಮಾಡಬೇಕು ಈ ಬರಗಲ್ ಆಗಿದೆ ನೋಡಿದ್ರೆ ಎಲ್ಲ್ದೂ ಹಿಂಗ್ ಆಗ್ತಾ ಆಐತೆ
ಹೌದ ಮಡ್ಮ
ಹ್ಮ್ ಏನ್ ಮಾಡದು ಅಂತಾನೇ ಗೊತ್ತಾಗ್ತಾ ಇ
ಹ್ಮ್ ಏನು ಮಾಡಕ ಆಗಲ್ಲ ಮೇಡಮ್ ದೇವರು ಭಗವಂತ ಕೊಡ್ಬೇಕು ನಾವ್ ಇದ್ ಮಾಡ್ಬೇಕು
ಗಾಳಿ ಬೇರೆ ಬರ್ತಾ ಇದೆ ಇವತ್ತು ತುಂಬಾ ಮಳೆ ಬರ್ಬೋದು ಅನ್ಸುತ್ತ
ಏ ಬರ್ಲಿ ಸುಮನೆ ರರಿ ಮೇಡಮ್ ಮಳೆ ಬರ್ಬೇಕು ಮೇಡಮ್
ಎಲ್ಲಾರು ಒಟ್ಟನಾಗಿ ಪ್ರಪಂಚದಲ್ಲಿ ಎಲ್ಲಾರು ಆಗಿ ಒಂದ್ ಕಡೆ ಮಳೆ ಆದ್ರೆ ಬೆಳೆ ಆಗಿ ಇ ಕಣಪಾ ಕೊಂಡರ ಆಗ್ಲಿ ತಿಂತೀವಿನೋ ಧೈರ್ಯ ಇರುತ್ತೆ ಎಲ್ಲೂ ಮಳೆ ಆಗ್ಲಿಲ್ಲ ಅಂದ್ರೆ ಪೂರ ಜನ ಕೆಳಗಿಡ ಬಿದ ಹೋಗ್ತಾರೆ
ಹೌದು ಹೌದು ಮೇಡಮ್
ಪ್ರಪಂಚದಲ್ಲಿ ಎಲ್ಲಾರ ಒಂದ್ ಕಡೆ ಮಳೆ ಆದ್ರುನುವ
ರೈತರಿರಿಗೆ ಎಷ್ಟೊ ಒಂದ ಸ್ವಲ್ಪ ನೆಮ್ದಿ ಇರ್ತದಲ್ವಾ ಮೇಡಮ್ ಅದ್ರಂದ ಸ್ವಲ್ಪ ಬೋರ್ಗಳಲ್ಲ ಉಳ್ಕೊಂಡಪ್ಪಾ ಏನ ಜಮೀನ್ ಉಳ್ಕೊಂಡಂತ ಅವ್ರಗ ಒ
ಬೋರ್ ಇರೋರ್ಗೂ ಒಂಥರ ಚಿಂತೆ ಆದ್ರೆ ಬೋರ್ ಇಲ್ದೋ್ರರು ಮಳೆನೆೇ ನಂಬಿರೋರ್ಗ್ ಇನ್ನೊಂದು
ಹೌದು ಹೌದೌದು ಟೈಮ್ ಸರ ಮಳೆ ಇದ್ರ ಅಲ್ವಾ ಮೇಡಮ್ ಅವ್ರು ಏನಾದ್ರು ಟೈಮ್ ಸರಿ ಸ್ವಲ್ಪ ತಿಂತಾರೆ ಇದ್ ಮಾಡ್ತಾರೆ
ಹೌದೌದು
ಹೌದು ಮೇಡಮ್ ಮತ್ತೆ ಮೇಡಮ್ ಸಮಾಚಾರ
ಏನಿಲ್ಲ ಸರ್ ಎಲ್ಲಾ ಆರಾಮು
ಹೌದು ಮೇಡಮ್ ಎಲ್ಲರು ಮೇಡ್ ಇಲ್ಲ ಮೇಡಮ್ ಓಟ ಆಯ್ತು ಇ ಅಂದ್ರೆ ನಾವು ಟೈಮ್ ಸರ್ಾಗ ಏನು ಊಟ ಮಾಡಲ್ಲ ಬೆಳಗೆ ಒಂದು ತಿಂಡಿ ತಿಂದ್ರೆ ನೈಟ್ ಊಟ ಮಾಡ್ತೀವಿ ಮೇಡಮ್ ಯಾವ್ದೋ ಒಂದು ಫೋನ್ ಬರತೈತೆ ಆಮೇಲೆ ಕಾಲ್ ಮಾಡ್ಬೋದ
ಹಾ ಸರಿ ಸರಿ ಆಕೆ ಓಕೆ ಸರ್